ಬರತ್ತ ಹಾ ಚಾ ಕುಡ್ದಪ್ಪಾ ನೀವ
ನಾವೇನ ಕುಡುದಿಲ್ಲಣ ಕುಡಿುವಾಗ
ಹೌದಾ ಸ್ಕೂಲ್ ಎಲ್ಲಾ ಎಲ್ಲಿ ಮುಗಸಿರಿ ಬರತ್ ನೀೇನ
ನಮ್ದು ಒನ್ ಟು ಫಿಫ್ತ್ ಇಲ್ಲಿ ಅಲ್ಲಿ ದೇವತ್ ಕಲ್ದಾಗ ಅಣ್ಣ
ಹೌದಾವು್ರೆ ಆಡಕ್ ಹೋಯ್ನಲ್ಲ ದವತ್ ಕಲ್ಲಿಗೆ
ಹ ಅಲ್ಲಿ ಅಲ್ಲಿ ಇದ್ರಾಗ ಅಲ್ಲೊಂದು ಮೊದಲ್ ಬೀರ್ಲಿಂಗೇಶ್ವರ ಅಂತಿತ್ತು
ಹೌದಾ
ಅಲ್ಲಿೀಗ ಹೈಸ್ಕೂಲ್ ಬಲ್ಲಿಿ ಒಂದ್ ಸೈಡ್ಿಗೆ ಒಂದ ಪ್ರೈವೇಟ್ ಸ್ಕೂಲ್ ಅದಲ್ಲಿ ತಾಣತ ನೋಡಿ
ಹಾ ನೋಡನ್ಿ ನೋಡಿನಿ
ಹ ಅದು ಮೊದಲ ಇಲ್ಲಿ ಊರಾಗಿತ್ತು ಇದು ಎಮ್ಮ ಎಲೆ ಮನೆ ಬಗ್ಲಾಗ
ಹೌದಾ
ಹ ಅದು ಅಲ್ಲಿ ಒಂದರ ಲಕ್ಷ ಐದನೇೈಐತೆ ತನ್ ಕಲ್ತೆ
ಹಾ
ಆಮೇಲೆ ಆರನೇತೆ ಲಕ್ಷ ಎಂಟನೇತೆತನ ಮೂರರ್ ಜಿ ಓದಿದೆ
ಯಾವರು ಮುರಾರ್ಜಿ
ಯಾದ್ಗಿರಿ
ಯಾದ್ಗೀರ
ಅತ್ ಯಾದಗಿರ್ ಮರಾಜಿ ಹದದ ನೆಕ್ಸ್ಟ್ ಒಂಬತ್ತು ಹತ್ತಕ್ಕ ಅಲ್ಲಿ ಬಿುಟ್ಟಿಗೆ ಮತ್ ಬಂದ್ ಇಲ್ ಹುಣಸೆದಾಗ ಹಚ್ಚಿದೆ
ಹ್ಮ್
ಹುಣಸರ ಈ ರಸ್ಗೆ ಕಚ್ಚಿದೆ
ಹಾ ಎಸ್ ಕೆ ತಾಳಕೋಟೆ ಒಂದ ಅಲ್ಲ ಎಸ್ ಕೆ ಅಂತ
ಹಾ ಅದೇ ತಾಳಿ ಕೋಟೆ ಬಂದದ ಇಲ್ಲಿ ಹುಣ್ಸಾಗ ಬಂದದ ಎಸ್ಗೆ ಅಂತ
ಹಾ
ಅದ ಅಲ್ಲಿ ಹಚ್ಚಿದ್ಮ್ಯಾಲ ಅಲ್ಲಿ ಒಂದ್ ಎರಡು ವರ್ಷ ನೈನ್ತ್ ಟೆಂತ್ ಓದಿದೆ ಫಸ್ಟ್ ಪ್ಯೂ ಸೆಕಂಡ್ ಪ ಯು ಲಿಂಗಸೂರ್ದಾಗ ಓದಿದೆ ವಿಶ್ವೇಶ್ವರಯ್ಯ ಅಂತ
ವಿಶ್ವೇಶ್ವರಯ್ಯ ಕೇಳಿದೀನ ಸರ್ ಅಲ್ವಾ
ಹ ಮತ್ ಇವಾಗ ಇಲ್ಲಿ ಬಂದಿದ್ದೀನಿ
ಹ ನಿಮ್ದೇಏನ್ ಗೌರ್ಮೆಂಟ್ ಶೀಟ್ ಆಗಿದ್ದೇಾನ ಪ್ರೈವೇಟ
ಇ ಪ್ರೈವೇಟ್ಾ
ಹೌದಾ
ಹಾ
ಅದ ದೇವತ್ಕುರ್ ಗ್ರೌಂಡ್ ನಾವು ಕ್ರಿಕೆಟ್ ಆಡಕ್ ಹೋಯ್ವಿ ಇಲ್ಲಿ ಫಲತ್ರ ಒಂದ ಟೂ ತ್ರೀ ಮಂತ್ಸ್ ಹಿಂದೆ ಹಯ್ದ್ವಿ ಮೂರ್ ತಿಂಗಳಿಂದೆ ಅದು ಮಾರ್ಚ್ ಏಪ್ರಿಲ್ ಅಲ್ಲಿ ಹೋಗಿದ್ವಿ
ಎನರ್ಜಿ ಟ್ರೋಫಿ ಟೋಫಿ ಸಂಬಯ್ರರಿ ಅದಕ್
ಇಲ್ಲ ಅಲ್ಲಿ ಟೂರ್ನಮೆಂಟ್ ಇಟ್ಟಿದ್ರು ಅವಾಗ ಹೋಗಿದ್ವಿ
ಹ ನಿಮ್ ಮೂರಾಗ ಟೀಮ್ ಐತೆ
ಇದೇ ಹಾಸ್ಟಲ್ ಟೀಮ್ ಕೊಟ್ಟಿದ್ವಿ
ಹ ಹಾಸ್ಟೆಲ್ ಟೈಮ
ಹಾ
ಹಾ ಹಾ
ಅವಾಗ ಹೋಗಿದ್ ಅಲ್ಲಿ ಚೆನ್ನಾಗೈತೆ ಬಿಡಿ ಎಲ್ಲಾ ಗ್ರೌಂಡ್ ಅಂದ್ರ ಹ್ಮ್ ಹ್ಮ ಬ ಹೊ ಹ ನಿಮ ಯಾವ ಎಮ್ ಎಲ್ ಎಲ್ಲಿ ಎಮ್ ಎಲ್ ಎ ಯಾರ ಇದಾರೆ ಅಲ್ಲಿ
ಎಮ್ ಎಲ್ ಎ ಅಂದ್ರೆ ಅಧ್ಯಕ್ಷ ಇದು ನ್ನೆಸರಿನ ಅದುಣ ಹ್ಮ ಸರಿ ಶಾಂತ ಗೂಡ ಎಲ್ಲ ಏನೋ ಆಯ್ತನಸರ್ ಅನ್ನಕ್ ಬರಲ್ಲ ನನ್ ಪರಲ್ಲ ಏನ ಅದ ಅಲ್ಲಿ ರೋಡ್ಗೀಗ ಹೊಸ ಮನೆಿ ಕಡಸ ನೋಡ
ನೋಡಿದ್ದೀನಿ ನನ್ಗ ಅಷ್ಟು ಗೊತ್ತಿಲ್ ಪ ಆ ಕಡೆ ತಿರುಗಾಡಲ್ಲವು
ಕಾಂಗ್ರೆಸ್ ತವಾ ನ ಸ ಜನ ಐತಿಪ್ಪಾ ನಾನು ಅವ್ರ ಶಾಲೆಗೆ ಹೋದೀನಿ ಐದ್ ವರ್ಷ ನನಗ ದಾಸ್ತಿಲ್ಲ
ಹ ಹೌದಾ
ಹ್ಮ್ ಅಲ್ಲಿ ಓದ ಮ್ಯಾಗ ಅದು ನಮ ಆ ಸಾಲ ಜಾಗ ಅವ್ರ್ದೇ ಇತ್ತಂತ
ಹಾ ಹಾ
ಆ ಮೊದ್ಲು ಅದೇ ಅವದ ಮನಿ ಬಗ್ಳಾಗ ಸಾಲಿಜಾಗಿತ್ತು ಅಲ್ಲಿ ಸಾಲಿ ಕಲಸ್ತಿದ್ದ ಆಮೇಲೆ ಏನು ಜಾಗ ಕೇಳಿದ್ ಅನ್ಸುತ್ತ
ಹಾ
ಅಧ್ಯಕ್ಷ ಮತ್ ಸರ್ ಅವರು ಅಲ್ಲಿ ಕನ್ನಡ ಶೈಲಿ ಬಲ್ ಇ ಹೈಸ್ಕೂಲ್ ಶೈಾಲಿ ಬಲ್ ಹಾಕಿದ್ರ ಕಟ್ಟಿದ್ರ ಇವ ಹಳಿ ಸಾಲಿನ. ಕಡೆವಿ ತನ್ನ ಮನಿ ಕಟ್ಕೊಂಡು ಮತ್ ಹೊಸಾದು ದೊಡದು. ಹಾ.
ಅದ್ದೇ ನೋಡಿದೀನ್ ಬಿಡು ಅಲ್ಲೇ ಅಲ್ಲೇ ಇರ್ತದೆ. ಡೈಲಿ ಹೋಗಿ ಬರ್ತಿದ್ರ ಅಲ್ಲೇ ಇರ್ತಿದ್ರ.
ಏ ಹೋಗಿ ಬರೋದು ಗಾಡಿ ಬರ್ತಿತ್ತಾ ವ್ಯಾನ್.
ಹೌದಾ ವ್ಯಾನ್ ಬರುತ್ತಾ.
ಹ ಮೊದಲ ನಮ್ಊರಾಗ ಹೇಳ್ತಿದ್ ನಾವ್ ಸರ್.
ಹ
ಹ ಅಂದ್ರೆ ನಮ್ಮ್ ಊರರ್ಗ ಅಷ್ಟೇ ಹೇಳ್ತಿದ್ದ. ಒಂದೊಂದು ಗುಡಿ ಗುಡಿದ ಗುಡಿದಾಗಿ ಹೇಳ್ತಿದ್ನಾ.
ಹಾ ಹ.
ಆಮೇಲೆ ನಾವು ಒಂದತ್ತ ಎರಡನೇ ಐದನೇ ಅನ್ಸುತ್ತೆ ಒಂದತ್ತ ಅನ್ಸುತ್ತೆ.
ಹೌದ
ಅವಾಗ ದೇವತ್ಕ ಅಂದ್ರೆ ಎಲ್ಲಾ ಊರವರು ಬರಕ್ ಸ್ಟಾರ್ಟ್ ಮಾಡಿದ್ರ
ಹಾ
ಓ ದೇವತ್ ಕಾಲಕ್ಕ ಹಾಕಿದ ಎಲ್ಲಾ ಊರಿಗೆ ಅಲ್ಲಿ ಬರಕ್ ಅನುಕೂಲ ಆಗ್ತದಂತ. ಇವರು ನಮ್ಮೂರರು ಇವ್ರ್ ಹಾಲ್ಬಾಯಿ ರಾಗಿ. ಕಗೇರಿ ಗೋಡಳ ಚನ್ನಪಟ್ಟಣ ಇಕಡೆ ಕಕ್ಕೇರರು.
ಹಾ.
ಬರ್ತಿದರು ಸಾಲಿಗೆ ದಿನ ಹುಡುಗರು ಅಲ್ಲಸಂತ ಹುಡುಗರು ಬರ್ತಿದ್ರು.
ಹೌದಾ.
ಹಾ.
ಅಂದ್ರ ಇನ್ನ ಎಷ್ಟು ವರ್ಷ ಇದೆ ಇಂಜಿನಿಯರಿಂಗ್.
ಇನ್ನೊಂದು ಒಂದುಎರಡು ವರ್ಷ ಆಯ್ತಣ.
ಹೌದಾ.
ಹಾ ಎರಡು ವರ್ಷ ಆಯ್ತೆ ಮುಗೀತು.
ಎರಡು ವರ್ಷ ಇದೇನಾ.
ಹಾ.
ಮುಗದ್ ಮಾಗ ಏನ್ ಮಾಡೋಕ್ ಮಾಡಿದೆ ಕೆಲ್ಸ ಕಯಿ ಎಂಟರ್ಶಿಪ್ ಗೋತ್ರರಿ.
ಅದೇ ಅಂದ್ರೆ ಎಂಟ್ರೆನ್ಸ್ಪ್ ಏನ ಕಾಲೇಜ್ ಇದ್ದಾಗ ಇರ್ತದಣ್ಣ.
ಕಾಲೇಜ್ ಆಗ ಇರುತ್ತಾ.
ಕಾಲೇಜ್ ಅಂದ್ರೆ ಇನ್ನು ಕಾಲೇಜ್ ಮುಗ್ದಿರಲ್ಲ ಅಂದ್ರೆ ಎಂಟನೇ ಸಮ್ಗೆ ಇರ್ತದ.
ಹ ಲಾಸ್ಟ್ ಇಯರ್ಗ ಇರುತ್ತಾ.
ಹ ಅದನ್ನ ಅದನ್ನೇ ಲಾಸ್ಟ್ ಇಯರ್ಗೆ ಒಂದ್ ಆರು ತಿಂಗಳ ಬ್ಯಾಂಗ್ಳೂರ್ಗ್ ಹೋಗ್ ಬರದ್ ಕಾಲೇಜ್ ಬಿಟ್ಟು.
ಹಾ.
ಇಲ್ ಬಂದಾವ್ ಏನೇನ್ ಮಾಡಿರ್ತಿವಿ ಸಬ್ಮಿಟ್ ಮಾಡಿ ಎಕ್ಸಾಮ್ ಬರದು.
ಹ್ಮ್.
ಹಯ್ತಾವ ಡಿಗ್ರಿ ಮುಗಿತದ ಮತ್ ಮಾಡಿದ್ರ ಎಮ್ ಟೆಕ್ ಮಾಡಿ ಎಲ್ಲಾರ.
ಎಮ್ ಟೇಕ್ ಮಾಡಿದ್ರ ಎಮ್ ಟೇಕ್ ಮಾಡೋಣ.
ಅಂದ್ರೆ ಇದ್ಗಕಿಂತ ಮತ್ ಸ್ವಲ್ಪ ಹೆಚ್ಚಿಂದದು.
ಹೌದಾ.
ಬೇಕಿದ್ರೆ ಅದ ಮಾಡ್ಬೋದು ನನ್ಗ್ ಸಾಕು ಇಲ್ಲಿಗೆ ಅಂತಂದ್ರ. ಹ್ಮ ಎಲ್ಲರ ನೌಕರಿ ಹುಡುಕ್ಯಾಡದು.
ಹೌದಾ ಹಿಂಗಿದೆನ ಇಲ್ಲಿ ಎಂಟೆಕ್ ಕಾಣ ದೊಡ್ ಜಬಾ.
ಅಂದ್ರೆ ಹ ಇದ್ರಕ ಹೆಂಗ ಪಿ ಎಚ್ ಡಿ ಹೆಂಗ ಇರ್ತದಲ್ಲಾ. ಹಂಗ ಹ ಅಂದ್ರೆ ಮಟೆಕಾ ಎಮ್ ಟೆಕ್ ಮಾಡಿ ಮತ್ತೆ ಪಿ ಎಚ್ ಡಿ ಓದಿದ್ರ
ಹಾ
ಅವಾಗ ಅದೊಂದು ಅಂದ್ರೆ ಹೆಚ್ಚ ಹೆಚ್ಚಿಗಿರ್ತ್ತೆ ಎಮ್ ಟೆಕ್ ಮಾಡಿದೆ ಅಂತಿಕೋ ನನಗ ಸ್ವಲ್ಪ ಜಾಸ್ತಿ ಪ್ಯಾಕೇಜು
ಹಾ
ಕೊಡ್ತಾರಾ
ಹೌದಾ
ಇಷ್ಟ್ರ ಮ್ಯಾಗ ಮಾಡಿದ ಅನ್ಸು ಆಯ್ತ ಈಗ ಹಂಗ ನಾರ್ಮಲ್ ಆಮಲ್ ಕೊಡ್ತಾರ
ಬೆಂಗಳಳೂರಲ್ಲಿ ಎಷ್ಟ ಇದೆ ಇದಕ್ಕೆ ಸ್ಯಲ್ರಿ ಇಂಜಿನಿಯರಿಂಗ್
ಹ್ಮ್ ನಿನ್ ಸ್ಕಿಲ್ ಮ್ಯಾಗಣ ನೀ ಹೆಂಗ ಕಲ್ತಿ ಹೆಂಗ ನೌಕರಿ ಹೆಂಗ ಕೆಲ್ಸ ಮಾಡ್ತಿ ನಿರ್ಮಾಗ ಕೊಡ್ತಾರ
ನಿಮ್ದೇನ್ ಕಂಪ್ಯೂಟರ್ ಸೈನ್ಸಾ ಹ ಅದು ಸ್ಕಿಲ್ ಮ್ಯಾಗ ಇರುತ್ತಾ ಅನ್ಸತ ಗೊತ್ತಿಲ್ವಾ ನಿಮ್ಗೆ ನಾರ್ಮಲ್ ಆಗಿ.
ಅಂದಾಜ್ ಅಂದ್ರೆ ಒಂದ್ ಸಿಗುತ್ತೆ ಹಿಂಗೆ ಮೂವತ್ ಸಾವಿರನು ಸಿಗುತ್ತೆ. ನಲ್ವತ್ ಸಾವಿರ ಸಿಗುತ್ತೆ ಐವತ್ತು ಸಾವಿರ ಸಿಗುತ್ತೆ.
ಹಂಗಿದೇನಾ
ಒಂದ್ ಲಕ್ಷದವರೆಗೂ ಸಿಗುತ್ತೆ
ಇಲ್ಲಿ ಅದರ್ ಕಂಟ್ರಿ ಓತಾರಲ್ಲ ಇದೇ ಜಾಬಾ
ಹಾ ಇದನ್ನೇ ಇದನ್ನೇ ಓತಾರ ಇದಕ್ಕೆ ಅಂದ್ರೆ ಕಂಪ್ನಿದಾಗ ಇವ್ರದ್ದ ಬ್ರ್ಯಾನ್ಚ್ ಗಳು ಅಲ್ಲಿ ಅಂದ್ರೆ ವರ್ಕ್ ವರ್ಕ್ ಇರ್ತಾವ ಬೇರೆ ಕಂಟ್ರಿದಾಗ
ಹಾ ಹಾ
ಹ ನಿನ್ಗ್ ಏನಾರ ಅ ಆ ಆ ಕಂಟ್ರಿ ತಕ್ಕಂತೆ ನಿಮ್ದ ಏನಾರ ಕ್ವಾಲಿಫಿಕೇಶನ್ ಇದು ಅಂದ್ರೆ ಮಾತಾಡದಲಿ ಕೆಲ್ಸ ಅಲಿ ಅದೆಲ್ಲಾ ಮ್ಯಾಚ್ ಆಯ್ತ ಅಂದ್ರ ನನ್ಗ ಕಳಸ್ತಾರ ಕೇಳಗಸಿ ಓತೇನಂತ
ಹೌದಾ ಅಂದ್ರೆ ನಿಮ್ ಕಾಲೇಜ್ ಕಾಲೇಜ್ ಇಂತ ಯಾರನ್ ಹೋಗಿದಾರ ಕೇಳಿದೀರಾ ನೀವು
ಏ ಯಾರು ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ ನಾ ನಾವು ಹ ಹೋಗತಾರಂತ ಯಾರಲ್ಲ ಬೇಕಿದ್ರೆ ಕಲಯಕ್ ಹೋಗಬೋದ್ ನೋಡ್ ನಾವೇ ರೊಕ್ಕ ಖರ್ಚು ಮಾಡಿ.
ಎಷ್ಟಟ್ ರ್ಚಾಗುತ್ತೆ ಅಂದ ಜದ
ಬರೇ ಅ ಆದ್ರದ್ದ ಅಲ್ಲಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಜರ್ಮನಿ ಅಂತ ಒಂದ ಕಂಟ್ರಿ ತಗೋಣ
ಹಾ ನೋಡ್ ಕೇಳಿದೀನಿ ಜರ್ಮನಿ
ಹ ಜರ್ಮನಿದಾಗ ಅಂದ್ರ ಈಗ ನೀನು ಫಸ್ಟ್ಗೆ ವೀಸಾ ಅವ ಎಲ್ಲಾ ಅಪ್ಲೈ ಮಾಡದು ಮತ್ತತ್ ಅದ್ ಯಾವ್ದೋ ಒಂದು ಅದ್ರದ್ದು ಜರ್ಮನ್ ಭಾಷೆದ ಎಕ್ಸಾಮ್ ಇರ್ತಾವ ಎರಡು
ಹಾ
ಆ ಎಕ್ಸಾಮ್ ಬರ್ದ್ ಪಾಸ್ ಆಗ್ಬೇಕಕ್ಕು ಪಾಸ್ ಆದಂತಿಕು ಹನ್ನೊಂದ್ ಲಕ್ಷ ಈಗ ಹನ್ನೊಂದ ಲಕ್ಷ ಗೌರ್ಮೆಂಟ್ ಕೊಡ್ಬೇಕು
ಹಾ ಹನ್ನೊಂದ್ ಲಕ್ಷ ಗೌರ್ಮೆಂಟ್ಗ
ಅದೇ ಅದೊಂದು ಬ್ಲಾಕ್ ಅಕೌಂಟ್ ಅಂತ ಇರ್ತದ
ಹಾ
ಅಂದ್ರ ನೀ ನನ್ಗ ಅದ ಯಾಕೆಸ್ಕತಾರ ಅಂದ್ರ ನೀ ಅ ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಖರ್ಚು ತಕ್ಕಂತೆ ನೀ ಹೊಂದ್ಕೊಂಡ್ ಹೋಗ್ಬೇಕಲ್ಲ
ಹಾ ಹ
ನನ್ಗ್ ಮತ್ತ ಅಲ್ಲಿ ಹೋದ್ಮೇಲೆ ರೊಕ್ಕ ಇಗಲ್ಲ ಖಾಲಿ ಅದು ಅದ ಅಲ್ಲಿ ನಿನಗ್ ಎದಕ್ಕ ಎಲ್ ಪಿ ಬೇಕಾತ ಅಂತಗೆ ಸಿ ಕೊಡ್ತಾರೆ ಅಂದ್ರೆ ಎಸ್ಕೋತಾರ ಮೊದ್ಲೆೇ ಹನ್ನೊಂದ್ ಲಕ್ಷ ಎಸ್ಕೊಂಡಿರ್ತಾರ ನೀನ್ ತಿಂಗಳ ನಿನ್ಗ್ ತಿಂಗಗಳ ತಿಂಗ್ಗಳ ಖರ್ಚಗಂತ ನಿನ್ ರೊಕ್ಕದಾಗ ಕೊಡ್ತಿರ್ತಾರ್ ನನ್ಗ
ಅಂದ್ರ ಜರ್ಮನಿ ಹೋದ್ರ ಅಮೌಂಟ್ ಜಾಸ್ತಿ ಇರುತ್ತಾ
ಹ ಒಂದ್ ಅಲ್ಲಿಗ್ ಹೋಗಕೆ ಒಂದ್ ಇಪ್ಪತ್ ಲಕ್ಷ ಬೇಕು ಒಂದ್ ಹದ್ನೈದ ಅಂದ್ರೆ ಇ ಹದ್ನೈದರಿಂದ ಒಂದ್ ಇಪ್ಪತ್ತು ಲಕ್ಷ ಎಲ್ಲಾ ಅಲ್ಲಿಗೆ ಖರ್ಚ ಆ್ತದೆ ನೀ ಯಾವ್ದರ ಏಜೆನ್ಸಿ ಹಿಡ್ದಗಸಿ ಅವ್ರ ಲಕ್ಷನ್ ಓದಿನ್ಂತಿಕ ಅವ್ರಿಗೆ ಇಟ್ು ಕೊೊಟ್ಟು ಅಲ್ಲಿ ಬ್ಯಾಾಕ್ ಅಕೌಂಟ್ ಮಾಡಿ ಎಲ್ಲಾ ಮಾಡ ಆಟ್ಗೆ ಒಂದು್ ಅಲ್ಲೇ ಒಂದ್ ಇಪ್ಪತ್ತು ಲಕ್ಷ ಸನ ಬಂದಿರ್ತದ ಮತ್ತೆಲ್ಲೋಗಿಂದ ಮತ್ತ ಮತ್ತ ರೂಮು ಅಲ್ಲಿ ಇರಕ್ ಮನಿ ಮತ್ತೆ ಕಾಲೇಜ್ ಫೀಸ್
ಹಾ
ಅದ ಎಲ್ಲ ಸೇರಿದ್ರೆ ಹೆಚ್ಚಿಗ
ಹೌದಾ
ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ಹ ಅದಾರ ಹೆಂಗ ಅಂದ್ರ ಓದ ತಕ್ಷಣನೇ ಯಾವ್ದರ ಹೆಂಗ ಹ ಪಾರ್ಟ್ ಟೈಮ್ ವರ್ಕ್ ಮಾ ನೋಡ್ಕತಿರ್ತಾರೆ ಯಾವ್ದ್ರರು ಸಿಗ್ತೇವೇನಂತ
ಹಾ ಹ
ಅದನ್ನ ಯಾವ್ದರ ಕೆಲ್ಸ ಮಾಡ್ಕೊತ ಹಂಗಗೆ ಹೊರಗೆ ಕಾಲೇಜ್ ಕೇಲ್ತಿರ್ತಾರಾ
ಹಾ ಹ
ಆ ಕೆಲ್ಸದ್ರೊಕ್ಕದಾಗ ಕಾಲೇಜ್ ಫೀಸ ಅದೆಲ್ಲಾ ನಡೀತಿರ್ತದ ಮತ್ತೆ ಈ ಬ್ಯಾಂ ಇ್ ಬ್ಯಾಂಕ್ ಅಕೌಂಟ್ ಏನ ಇರ್ತದ
ಹಾ
ಅದ್ ಮತ್ ಮತ್ ರಿನ್ಯೂ್ ಮಾಡ್ಸೋದಿರಲ್ಲ ಅದ್ರ ರೊಕ್ಕ ಕಾಲಿ ಅದ ಮತ್ ರಿನ್ಯೂ ಮಾಡ್ಸ್ಬೇಕು
ಹೌದಾ
ನೀ ಏನಾರ ನೀ ಎಲ್ಲಾರ ಕೆಲ್ಸ ಮಾಡ್ಕ ಆತ ಅದೇ ರೊಕ್ಕದಾಗ ಇದು ಮಾಡಾಕತಿದ್ದ ಅಂತಿಕ ಬ್ಲ್ಯಾಕ್ ಹಾಕೊಂಡಾಗ ಅಷ್ಟೇ ರೊಕ್ಕ ಇರ್ತಾವ ಮತ್ ಇತ್ತೇನ್ರಿ ನೀ ಮಾಡ್ಸದಿರಲ್ಲ
ಬಾ ನಿಮ್ಗೆ ಅಲ್ಲಿ ಜಾಬ್ ಕೊಡ್ತೇನೆ ಅಂದ್ರೆ ಹೋಗ್ತೀರಾ ನೀವು
ನಾಾನ ಹೋಗ್ತೀನ
ಹ ಎಷ್ಟಿರುತ್ತೆ ಅಲ್ಲಿ ಭವಾನ ನಿಮ್ಗೆ ಸಿಕ್ರೆಟ್ ಸಂಬಳ
ಸಂಬಳ ಜಾಸ್ತಿ ಇರುತ್ತಣ ಸ್ವಲ್ಪ ಮನೇಲಿ ಕಾಲ್ ಮಾಡಾಕತಾರ ಅಣ್ಣ ರಿಟರ್ನ್ ಮಾಡ್ತಿನಿ ತಡಿ.
ಹಾ ಸರಿ ಸರಿ